ಹಲೋ
ಹಲೋ
ಕೇಳ್ತುದ
ನಿನಗ
ನನಗೂ ಕೇಳಿಸ್ತದ, ಆರಾಮಿದಿ?
ಆರಾಮಾದಿನ, ನೀನು?
ನಾನ್ ಆರಾಮಿದ್ದೇನ
ಹ. ಎನ್ ಹುಡುಗುರ್ ಅರಾಮ್ ಆವಾ?
ಏನ್ ಮಡಾಕತ್ತಿ
ಏನಿಲ್ ನೋಡ್ ಸುಮ್ ಏನ ಸುಮ್ ಕುತ್ ನಾನ್ ಕೆಸ್ ಹ್ಮ್
ಹುಡುಗ್ ಹುಡುಗುರು
ಹುಡುಗೂರು ಅವ್ ಟಿವಿ ನೋಡೋಕೋತ್ ಮಕ್ಕೊಂಡವ್ ನೋಡ್
ಹೌದಾನ ಊಟ ಮಾಡಿದ್ರು
ಊಟ ಮಾಡಿದ್ರ ಅವ್ರು
ಮಾಡಿದ್ರ ನಿಂದ್ ಊಟ ನಂದ ಊಟ ಮಾಡಿನಿ ನಾನು ಮಾಡ್ಬೇಕಾ ಯಾಕ ಲೇಟ್ ಆಗ್ಯದ ಬೆಳಿಗ್ಗೆ ಮಧ್ಯಾಹ್ನ ಯಾಡ್ ಸೇರಿ ಒಂದಾ ಸಲಾಗಿರ್ತದ ನಂದು
ಹೌದಾ ಹ್ ಹ್ ನಮ್ದೆಲ್ಲಾ ಬೆಳಿಗ್ಗೆ ಒಂದ್ಸಲ ಆತ್ ಆಗ್ತದ ಮಧ್ಯಾಹ್ನ ಒಂದ್ ಸಲಾ ಆಗ್ತದ ಇನ್ ಆಗಿಲ್ಲಾ ಮಧ್ಯಾಹ್ನ
ಹೌದಾನ
ಹ್ಮ್
ಇಲ್ಲಾ ನಾನು ಮಾಡದೇ ಲೇಟಾಗಿ ಮಾಡಿರ್ತ್ನಾಲಾ
ಹ್ಮ ಹಾ
ಹ್ಮ್ ಹಿಸ್ಟೊತ್ತನಾಗ್ ಹಸವ್ ಆಗಿರಲ್ ಹಿನಾ
ಅಂದುರ್ ಸೀದಾ ರಾತ್ರಿನೇ ನಿಂದ್ ಊಟಾ
ಹ್ಮ್ ಮಾಷ್ಟೆ ಹಶ್ವಾದ್ರ ನಾಲ್ಕ ಗಂಟೆಕ ಊಣಬೇಕು ಮಲ್ಕೊಂಡಾರ ಇಬ್ರು
ಮಕ್ಕೊಂಡರಾ ಅಂದ್ರ ಹಸುವಾದ್ರಾ ಊಟ ಮಾಡ್ತಿದ್ನಿ ನಾಕಗಂಟೆಕ್ ತಿದ್ನಿ ಇಲ್ಕಂದ್ರ ಇಲ್ಲಾ ಅನ್ನೂ
ಇಲ್ಲ ಅಷ್ಟೇ
ಹೌದಾ
ಹ
ಹ್ಮ್ ಇಬ್ರು ಮಕೋಂಡ್ರಾ
ಇಬ್ರೂ ಮಕ್ಕಾಂಡರ ನೋಡ್
ಹ್ಮ್ ಹ್ಮ್ ಸ್ವಲ್ಪ ತಣ್ಣಗ ಅದಿ ಹಂಗ ಆರ್ ಹ್ಮ್
ಹ್ಮ್ ಮಳಿ
ಯಾ ಮಳಿ ಇಲ್ಲವಾ ಇಲ್ಲಿ ಆ ಕಡಗೆ
ಈ ಕಡಿನು ಎನ್ ಇಲ್ಲಾ ಒಮ್ಮೆ ಇವಾಗ ನಾಲ್ಕೈದ್ ದಿನದಿಂದ ಒಂದ್ಸಲ ಬಂದಿತ್ತು ಮತ್ ಅದು ಆದ್ಮ್ಯಾಲ್ ಮತ್ತ್ ಬಂದೇ ಇಲ್ಲ
ಹೌದ ಈಸಲ ಯಾಕ ಮಳಿ ಕಡಿಮ ಕಾಣಕತದ
ಹ್ಮ್ ಹಂಗ್ ನೋಡಿರ್ ಇವಾಗೆ ಬಂದ ಆಯ್ತ ಇನ್ ಮಳಿಗಾಲನೇ ಇದು
ಮಳಿಗಾಲನ ನೋಡಿದ್ರ ಮಳಿ ಇಲ್ಲ ಏನಿಲ್ಲ ಬಿಸಲಾ ಅಷ್ಟ ಬರಾಕತದ
ಬಿಸಲೇ ಆದ್ ಹಿನಾ
ಹ್ಮ್
ಮಳಿ ಬರಲಾಗ್ಯದ
ಮಳಿ ಬರಾಂತು
ಹೌದು
ಹ್ಮ್
ಮತ್ತೆ ಮನ್ಯಾಗಲ್ಲಾ ಆರಾಮ ಮಾಡ್ಲ
ಎಂತ ಕಾರರ
ಏ ನ ನಾದಿನಿ ಮಗಳಿಗೆ ತೊಟಲದಾಗ ಹಾಕಿದ್ರೇ
ಇನ್ನ ಇಲ್ಲ ಇವಾಗ ಒಂದ್ ಇಪ್ಪತ್ತು ದಿನ ಆಕತಾನ ಅಷ್ಟೇ
ಹೌದಾ ನೀವ ಯಾವ ಒಂದ ತಿಂಗಳಿಗೆ ಹಾಕ್ತೀರಾನ ಹ ಹಾ
ತ್ತರ
ಹ್ಮ್ ಹ್ಮ್ ಅಂದ್ರ ದೇಡ್ ತಿಂಗಗಳಗ್ ಆಗ್ತರ ನಂಗ ಆಯ್ತು
ಹ್ಮ್ ಅವರು ಅರ್ಶಿವಾದ್ ತೊಳ್ಯದು ಮೊನ್ನೆ ತೊಳದ್ರ ಹದಿನೆಂಟು ದಿನ ತೊಳದ್ರ ಅವ್ರು
ಹ್ಮ್ ಹ್ಮ್
ಒಬ್ಬೊಬ್ಬರು ನೋಡ್ರಿದ್ರೆ ಇಪ್ಪತ್ತೈದ್ ದಿನಕ್ಕೆ ತೊಡ್ಲಗ್ ಆಗ್ತಾರ ಒಂಸ್ ಒಬ್ಬೊಬ್ಬರು
ಹ್ಮ್ ನಿಮ್ಮ ಮಂದಾಗ ಆಕ್ತಾರಂಗ
ಆಗ್ತಾರೆ ಪಶಟ್ನದಕ್ಕ ನಲ್ವತ್ ದಿನಕ್ಕೆ ಆಗ್ತಾರೆ ಪಶ್ನ ಕೂಸ ಯಾವ್ದಾನೇ ಇರ್ಲಿ
ಹ್ಮ ಹ್ಮ್
ಎರಡನೇ ಕೂಸುಗೆ ಇಪ್ಪತ್ತು ದಿನ ಮ್ಯಾಗೆ ಒೋಗ ಹಾಕಿದ ನಡೀತದ
ನಡತಾನ ನಂಬಲ್ ಅಷ್ಟೆ ಒಂದ್ ತಿಂಗ್ಳ ಆದ್ಮ್ಯಗೇನೆ ಹ ಆಗ್ತಾರ ಪಶ್ಣ್ ಅದಕ
ಹ್ಮ್ ಹ್ಮ್
ಎರಡ್ನದ್ಕ ಏನಂದ್ರು ಹದಿನೈದು ಆದ್ಮ್ಯಾಗ ಯಾವಾಗ ಹಾಕ್ಯ್ರ ನಡತವ
ಹ್ಮ್ ಹ್ಮ್
ಮತ್ತ್ಯಾಹ್ನ ಅಣ್ಣ ಅದು ಅರಾಮ ಬಂದಿಲ್ಲ
ಅಣ್ಣ ಹೋಗ್ಯಾರ ಅವ್ರ ಹಬ್ಬುದ್ದೇನ ಇಲ್ಲೇ ಇದ್ರು ಜಿಟ್ಟಿದನ ಇಲ್ಲೇ ಇದ್ರರು ಮೊನ್ನೆಹೋಗಾರ ಹಬ್ಬಕ್ ದು ಹತ್ತಿ ಬೀಜ ಊರದ ಅಂತೇಳಿ ಹೋದು
ಹೌ
ಹ್ಮ್ ಮತ್ತೆ ಇವ್ದ ಬರ್ತೀನಿ ಕರ್ಕೊಂಡು ಮುಖಂದಾನ ಆಯತ್ ಬರಲ್ಲಾಂದೆ ನಾಳಗ್ ಬರ್ತೀನಿ ಅಂದಾನ ಅಷ್ಟಕ್ಕೆ ಫೋನ್ ಇಟ್ಟ ತಿನನ ಎಂಂಗತದಾನ ಎಷ್ಟ ದಿನ ಅಂತ ಇದಂಗ ಇದೆ ಅಂತ ಅದೇ ಅಂತಾನ ಎಷ್ಟು ದಿನಗ್ಬ ಬಿಟ್ಟಿನ ನ ನಾನೇ ಗಿರಟ್ ಇನ್ನ ಎಷ್ಟು ದಿನ ಇರಂಗಿದ್ದೀನಿ ಇನ್ನ ಆಸ್ತಿ ಬಸ್ತಿಕ್ ಹೋಗಿಲ್ಲ ನೀನ್ಗ ಹ ನಿರ್ತ
ಏನ್ ಮಾಡಕ್ ಆಗಲ್ಲ ಅ ತವರು ಮನೆಗ್ ಬಂದ್ಗಳಾಗ ಒಲ್ಲ ಅನ್ನಸ್ದ ಹೋಗಕ್
ಇವ
ಆದ್ರೂ ಹೋಗಿರಬೇಕು
ಹೋಗಲೇಬೇಕು
ಹ್ಮ್ ನ್ ತಂಗಿ ನಿಮ ತಂಗಿಯವರೆಲ್ಲ ಬಂದಿದ್ರ ನ ಹಬ್ಬಕ್ಕೆ
ಯಾರು ಬಂದಿಲ್ಲ ಅವ್ರು
ಯಾರು ಬಂದಿಲ್ಲ
ಹ್ಮ್ ನಾನ ಹಬ್ಬಕ್ ಪಬ್ಬಕ್ ಬರಲಿ ತರ ಏನ ಏನ ಬಂದಿನ ಅಂತ ಇದ್ದಂಗ ನೋಡ್
ಅಷ್ಟೇ ಎಲ್ಲಿ ಬರೋದ ಆತದ ಹೇಳ ನಮ್ಮ ಮನ್ಯಗ ಹಬ್ಬ ಮಾಡಾಟ ಏನೇ ಏ ಆಗಿರ್ತದೆ
ಹ್ಮ್
ಹ ಇನ್ನ ಇಲ್ಲಿಲ್ ತವ್ರ ಮನೆಗೆ ಬಂದ್ ಹಬ್ಬ ಮಾಡೋದ ಅದು
ನ ಕದ
ಹ್ಮ್
ಹೆಂಗೀಗ ಆರಾಮಾರ ಇವರು ನಿಮ್ಮಮ್ಮಗೆ ಆರಾಮ್ ಐತ?
ಹ್ಮ್ ಪರವಾಗಿಲ್ಲ ನೋಡ್ಬಕ್ ಒಂದ್ಸಲ ಕರ್ಕೊಂಡ್ ಹೋಗ್ಕ್ ಇಲ್ಲ ಅದ ಅವಕನಗನ
ಹ್ಮ್ ಹ್ಮ್
ಕರ್ಕೊಂಡ್ ಹೋಗಿಲ್ಲ ಬಂದ್ಮೇಲೆ ನಿಮ್ ಅಣ್ಣಾಗ ಫ್ರೀನೇ ಇರಲ್ಲಲ್ಲ
ಹ್ಮ್
ಅದಕ್ಕೆ ನೋಡ್ಬೇಕು ಒಂದ್ಸಲ ಇಲ್ಲೆಲ್ಲಾನಾ ಚೆಕಪ್ ಮಾಡ್ಸ್ಕೊಂಬರ್ಬೇಕದ ಖಾಲಿ
ಹ ಮಾಡ್ಸ್ಕೋ ಬರ್ರಿ ಫನ್ತಾರ ಲಂಬ ಹಾ
ಹ್ಮ್ ಅಷ್ಟರ
ಹ್ಮ್ ಹ್ಮ್
ಅಸ್ತರ್ ಅವನೇ ಸಣ್ಣವನೇ ಹೋಗಿದ್ದ ಕರ್ಕೊ ಬರಕ್ ಕರ್ಕೊ ಬಂದಾನ ಅವನೇ
ಎಲ್ಲಿಗ್ ಕರ್ಕೋ ಬಂದಾರ
ಇಲ್ಲ ಇಲ್ಲ ಅದ ಅವ ಇಲ್ಲ ಇರ್ತಾನಲ್ಲ ಒಬ್ಬ
ಈಗ ನಿಮ್ಮ ಅಮ್ಮರು ಬಂದಾರಾನ ಊರಿಗೆ ಅಲ್ಲಿ
ಹ ಇಲ್ಲೇ ಬಂದಾರೆ ಈಗ ನಾಲ್ಕ್ ದಿಸ ಥೈಟ್ ಒನ್
ಹೌದ ಚಲ್ಲೋ ಮಾಡಿದ್ರರು ನೋಡ ಕರ್ಕೊಂಡ ಅವ್ನ
ಹ್ಮ್ ಅದಕೆ ಬಂದಾರ
ಹ್ಮ್ ಹ್ಮ್ ಎ ಸ್ವಲ್ಪ್ ಆರಾಮ್ ಹಾರಲ ಅಮ್ಮರ್
ಖಾ
ಹ್ಮ್ ಹ್ಮ್
ಆರಾಮ್ ಆದ ಅದೇ ಕಾಲ ಒಂದೇ ನೋವು ಅದಷ್ಟೇ
ಹ್ಮ ಹ್ಮ
ಏನು ಮಾಡಕ್ಕಾಗಲ ಅವು ವಯಸ್ಸಾದಂಗೆಲ್ ಮತ್ ಒಂದೊಂದೊಂದ ಬರವೆ
ಬರವೆ ಮತ್ ವಯಸಾಗಂಗೆಲ್ಲಾ ನಮ್ಮಂತೊರಿಗೆ ಸ್ವಲ್ಪ ಏನ ಮಾಡಿರ್ ನಮ್ಗೆ ಹೆಂಗಾಗಲ್ಲಾ
ಮನ್ ನಾ ಅದೆ ಅಂದ ಏನ್ ಯವಾ ನಮಗೆ ಕುಂತ್ರು ನಿಂತ್ರೂ ಎದ್ದಳಕ್ ಬರ್ಲ್ಲ ಕಾಲಗೋಳ್
ಹ್ಮ್
ನಮ್ಗೆ ಕಾಲ್ ಭ್ಯಾನ್ ಬರಕತಾವ್ ಇಗ್
ಹ್ಮ ಹ ಹ ಹಣ್ಣಾರ ಮಕ್ಕಾಂಡ್ರ ಎನ್ ಹೋಗ್ಯಾರ್ ಡ್ಯೂಟಿಗಿ
ಅಣ್ಣ ಡ್ಯೂಟಿಗ್ ಹೋಗ್ಯಾರ್
ಹೋಗ್ಯಾರ್ ಮಧ್ಯಾಹ್ನನ ಹೊತ್ತಾರ್ ಎನ್
ಇಲ್ಲ ಇವತ್ ಮುಂಜಾನೆ ಹೋಗ್ಯಾರ ಹಿನಾ ಬಂದಿಲ್ಲ
ಬಂದಿಲ್ಲಾ
ಹ್ಮ್ ರಾತ್ ರಾತ್ರಿನು ಬಂದಿರ್ಲಿಲ ಆ ರಾತ್ರಿ ಏನೊ ತಲೆ ನೋಸಲಕತದ ಅಂತ್ ಹೇಳ್ ಮಲ್ಕೊಂಡಿದ್ರಂತ ಅ
ಹ್ಮ ಹ್ಮ್
ಅದಿಕ್ಕೆ ಮುಂಜಾನ ಬಂದ ಜಳಕ ಮಾಡಿ ಊಟಾ ಮಾಡಿ ಹೋಗ್ಯಾರ ಮಧ್ಯಾನ ಕಡೆ ಬರ್ತೀನಿ ಅಂತ ಹೇಳಿ ಹಿನಾ ಬಂದೇ ಇಲ್ಲ ಹ್ಮ್
ಎಲ್ಲ ಆಗೈತ ಹಂಗರ ಅಡಿಗಿ ಪಡಿಗಿ ಎಲ್ಲಾ
ಅಡಿಗಿ ಇವತ್ ಮುಂಜಾನ ಒಂಬತ್ ಹತ್ರಟಿಗೆ ಏಲ್ಲಾ ಆಗ್ಯದ
ಹೌದಾ
ಮುಂಜಾನೆ ರೊಟ್ಟಿ ಮಾಡಿದೆ ರೊಟ್ಟಿ ಬೀನ್ಸ್ ಪಲ್ಯ ಅನ್ನಾ ಸಾಂಬರ್ ಮುಂಜಾನೆ ಮಾಡದೆ ಅವ್ರ ಅವಾಗೆ ಒಂಬತ್ರ್ ಆಟಿಗೆ ಊಟಾ ಮಾಡಿ ಹೋದ್ರು ಹುಡುಗುರುನು ಅವಾಗೆ ಉಂಡ್ರು ಅವ್ವಾನು ಮತ್ ರೊಟ್ಟಿನೆ ಉಣತಾ ಅಂದ್ ಆಕಿನು ರೊಟ್ಟಿ ಉಂಡ್ಲು ಎಲ್ಲಾ ಮುಂಜಾನೆ ಮುಗುದ್ ಇವತ್ ಏನ್ ಕೆಲ್ಸನೇ ಇಲ್ಲ ಬಟ್ ಬಟ್ಟಿ ಒಂದ್ ತೊಳೆದಿತ್ತು ಅದೊಂದು ಬಟ್ಟೆ ಒಂದ ಒಗದ ಹಾಕಿದೆ ಆಗಳೆ
ಹ್ಮ ಹಾ
ಆಯ್ತ ಅಷ್ಟೇ
ಹುಡುಗುರು ಊಟಾ ಮಾಡ್ಯವಾ
ಹುಡುಗುರ್ ಹ್ಮ್ ಮುಂಜಾನೆ ಒಂದೊಂದ ರೊಟ್ಟಿ ಉಂಡ್ರು ಇವಾಗ ಅನ್ನಾ ಸ್ವಲ್ಪ ಸ್ವಲ್ಪ ಅನ್ನಾ ಉಂಡಕೆ ಮಕಂಡಾರ
ಬಾಲೆಕಾ ಮಕಂಡರ್ ಬಿಡವಾ ಅವ್ರು
ಏಮ ತಲಿನೇ ತಲಿ
ತಲಿನೆ ತಲಿ ಅಲ್
ಹ್ಮ್ ಮಕ್ಕಂಡ್ರಾ ಮಕ್ಕೋತರ ಮಕ್ಕಲಿಲ್ ಅಂದ್ರ ಇಲ್ಲ
ಹ್ಮ್ ಹ್ಮ್ ಒಂದೊಂದ್ ದಿನ ಮಧ್ಯಾಹ್ನ ಮಕ್ಕಲ್ಲ ಅವ್ರು
ಹಾ ಹಲೋ ಹಲೋ ಹ್ಮ್ ಹ್ಮ್
ಮಾತಾಡಿದ ಗೌರಮ್ಮ
ಮಾತಾಡ್ದ
ಇ ಎನಂದಲೂ
ಹ ಏನ ಅಂದಿಲ್ಲ ಏನಂತ ಈಗ ಯಜಮನ್ರು ಬರ್ತಾರಲ್ಲ ಊಟಕ್ಕೆ ಡ್ಯೂಟಿ ಮುಗಿಸಕೊಂಡು ಅಡಿಗಿಮಾಡಿದೆ ಅಂತ ಹೇಳಿದ್ಲು ಚಲೋ ಮಾಡಿದವ ಹೆಂಗಾರ ಅಂತ ಅಂದ ಊಟ ಮಾಡ್ರಿ ಅಂತ ಹೇಳ್ದೆ
ಹ ಊಟ ಮಾಡಂದೇನ
ಹ್ಮ್ ಊಟ ಮಾಡ್ರಿ ಅಂತ ಹೇಳ ಊರಿಗ್ ಬರ್ತಳ ಅಂತಾಕಿನುಆಶಾಡ್ದಾಗ
ಹ್ಞೂ ಬರ್ತಳ ಅಂತ
ಹಾ ಬರ್ತೀನಿ ಆಶಾಡದಾಗ ಅಲ್ಲಿಯನ ಇರಂಗಿಲ್ಲ ಅಂತ ಅಂತ ಹೇಳಿದ್ಲುಆಯ್ತತೊಗರವ ಬಾ ಅಂತಂದೆ
ನನಗನಹೇಳಿಳಆಶೆಡಕ್ ಬರ್ತೀನಿ ಅಂತ
ಹ್ಮ್ ಬರ್ಲಿ ಬುಡು ಮತ್ತೆ ಏನ್ ಮಾಡ್ತಿ
ಬರಬೆಕಲ್ ಮತ್ತೆ ಆಾಶೆಡ್ದಾಗ ಮತ್ತಇರಬಾರ್ದ ಅಂತ ಗಂಡ ಹೆಂಡತಿ ಎನು
ಹ್ಮ್ ಹ್ಮ್ ಅದೇಅದೇ ಬರ್ಲಿ ಮತ್ತ
ಆ ಏನ್ ಕಷ್ಟ ಇದ್ದ್ರ ತವ್ರ ಮನೆಗ್ ಬರ್ಬೇಕ್ ಅನ್ಸತ ನೋಡು
ಹ್ಮ್ ಅದಂಗನಇರ್ಲಿ ಅದ್ ನೋಡ ನಡ್ಲಿ ನೋಡ್ಲಾದ ಇರ್ಲಿ ಅಂದ್ರೆ ಬರ್ಬೇಕಂತ ಅನಸ್ತದ ಅಷ್ಟೆ ಏನೇನದು ಒಂಥರ ಹೆಣ್ಮಕ್ಳ ಕ ಕೊಳ ಜನ
ಹ್ಮ್
ಅದನ್ಲಿ ಎಂತ ಐಶ್ವರ್ಯದಾಗ ಇವೆ ಅಂತಂದ್ರನು ಒಟ್ಟಲ್ಲಿ ನೆನಸ್ತದಮತ್
ನೆನಸ್ತದ
ಹ್ಮ್ ಏನು ಮಾಡಕ್ಕ ಆಗಲ್ಲ
ವಣಕದಲ್ಲ
ಹ್ಮ್ ಏನ್ ಸೋಮಾರ ಹೋಗ್ಬಕ್ಕ ಹ ಊರಿಗೆ ಅಂದ್ರ
ಏನ್ ಮಾಡ್ತೆನನನಗೆ ಗೊತ್ತಿಲ್ಲ
ಮತಹುಡುಗುರ ಸಾಲಿ ಚಲುಆತವ
ಹುಡುಗರು ಚಲಗಣ ಓ್ತನ್ ಸಾಲಿಗೆ
ಹ್ಮ್
ನಾ ಹೆಂಗ್ ಮಾಡ್ಲಿಅಂತ ಗೊತ್ತಾಗ್ತಿಲ್ಲ ಸರ್ಕಾರಿ ಸಾಲಿಗೆ ಹೋಗಿ ಅಚ್ಚಿಗೆಸಿಂದ
ಹ್ಮ್
ಅಲ್ಲಿ ಹೋಗಿ ಹೇದಕಅಲಿಅಡ್ಮಿಷನ್ ಮಾಡ್ಸಗಂತರ
ಮಾಡ್ಸ್ಕೊಂತಾರ ಅಲ್ಲೇ ಹೆಂಗು ಅಲ್ಲೇ ಓತಾಳಲ್ಲ ಮಾಡ್ಸ್ಕೊಂತಾರ
ಮಾಡಸ್ಕೊಂತಾರಂದ
ಹ್ಮ್ ಊಟ ಆಗದಲ್ಲ
ಊಟ ಮಾಡ್ಬೇಕು
ಮಾಡ್ಬಾಕ ಹ ಆಯ್ತು ಲೇಟ್ ಆಯ್ತು ಮತ್ತ ಮಾಡು
ಹ್ಮ್ ಸರಿ ತೊ
ಅದೇ ಸರಿ ಆ ನಿಂದ್ರು ಹುಡುಗರು ಏನ್ ಮಾಡಕತ್ತಾರ ಮಖಂಡರನ
ಒಬ್ಬಾಕಿ ಮಕೊಂಡಾಳ ಒಬ್ಬಕಿ ಟಿವಿ ನೋಡಾಕತ್ತಾಳ
ಹ್ಮ್ ಹ್ಮ್ ಸರಿ ಸರಿ ಅಂದ್ರ ಆಯ್ತಾಯ್ತು ಇಡ್ಲಿ ಬಾಯಿ
ಆ
ಇಡ್ಲಿ
ಬಿಡತ್ತೇನ
ಹಾ ಇಡತೇನ್ ತೊ ಮತ್ತ ಹಚ್ಚತೇನ
ಹ್ಞ ಸರಿ ಅಷ್ಟೇ ಮಾಡು
ಸರಿ ಬಾಯ್
ಹ್ಮ